ಅಲ್ ಪ ಹ್ಮ್ ನೋಡು ಎಲ್ ಎಲ್ಲಿ. ಮಾತಾಡು .
ಹಾ ಇಲ್ಲೇ ಹೊರಗಡೆ ಇದೆಪ್ಪ.
ಹ್ಮ್
ಹ್ಮ ಊಟ ಆಯ್ತು ನಿಂದು ಹ್ಮ್ ಆಯ್ತ ಆಯ್ತು. ಎಲ್ಲಿದ್ಯಾ.
ಅಲ್ ಬೆಂಗ್ಳೂರಲ್ಲಿ ನೋಡು. ಹ್ಮ್ ಹ್ಮ್. ಮಳೆನ ಇಲ್ಲಿ ನಮ್ ತಾತ ಬೆಂಗ್ಳೂರಲ್ ಡೈಲಿ.
ಹ್ಮ್
ಮಳೆ. ಹ್ಮ್
ಹ್ಮ ಮತ್ತ ವರ್ಕ್ ಹೆಂಗ್ ಮಾಡಕ್ ಕುಂತೀವಿ ಏನ್ ನಡೆದ ವರ್ಕ್.
ವರ್ಕ್ ಏನಿಲ್ ಪ ಡೆಲ್ವರಿ ಬಾಯ್.
ಡೆಲೆವರಿಯ.
ಹ್ಮ
ಹ್ಮ್ ನಮೂನ್ ಇದ್ರೆ ನೋಡ ಮತ್ ಆಕಡೆ ಬರ್ತೀವ್ ಅದನ್ ಮತ್ ಇಲ್ಲೇ ನಾವ್ನು ಸುಮ್. ಹ್ಮ್ ಇಲ್ಲೇ ಮತ್ ಇಲ್ಲಾಂದ್ರೆ ಮತ್ ಮನೆಗ್ ಊರಾಗ್ ಹೋಗೆಸ್ ಊರಾಗ್ ಹೋಗಿ ಮತ್ ಹೊಲ ಕೆಲ್ಸ! ಮಾಡ್ಬೇಕಾಗ್ತ್ತ.
ಇದ್ರ್ಯಳ.
ಅ ನಾವ್
ನರ್ಸಿಂಗ, ನರ್ಸಿಂಗ್ ಕ ನೀವ್ ಓದಿದಿರ ದಖಾನಿಗ್ಳ್ ಇರ್ತಾವ.
ಹ ಕೇಳು ಮತ್ತ ದವಾಖಾನೆದ್ರೆ ಕೇಳು ಮತ್ತೆ ಯಾವ್ದ್ ಒಂದಿದ್ರ. ಹಾ ಹಾಗ್ಯದ. ಹಲೋ. ಹಲೋ. ಹಲೋ.
ಹಲೋ.
ಹಲೋ ಹಾ ಹೇಳು ಪ್ರಭು.
ಕಿನ್ ಸ ಎಲ್ಲಾ ಸರ್ಟಿಫಿಕೇಟ್ ಬಂದವಲ್ಲ ಅಂದೆ. ಹ್ಮ
ಹಾ ಸರ್ಟಿಫಿಕೇಟ್ ಬಂದವ ಅದು ಎಕ್ಸ್ಪೀರಿಯನ್ಸ್ ಕೇಳ್ ಹೇ ಬಂದಾವ್ ಎಲ್ಲ ಬಂದಾವ.
ಹ್ಮ್ ಹ್ಮ್. ಆಯ್ತೊ ಇಲ್ಲಿ ಕೇಳಣದ್ ದವಾಖಾನಿಗುಳೆ ಯಾವ್ರ.
ಹಾಯ್ ಕೆಳಮ್ ಇಲ್ಲೆಲ್ಲಿ ಸಿಗರ ಸಿಕ್ಕರು ಅದೆ ಐದ್ ಸಾವ್ರ ಆರ್ ಸಾವ್ರ ಕೊಡಕತ್ತಾರ.
ಹ್ಮ್ ಹ್ಮ್.
ಎ
ಹೌದಾ ಹ್ಮ್ ಹ್ಮ್ ಅಲ್ಲಿ ಇವಾಗ ಕಾಲೇಜಲ್ಲಿ ಸ್ಟ್ರೆಂತ್ ಬ ಬರೆ ಓನ್ಲಿ ಲೇಡೀಸೆ ರೀ ಇವ್ ಬಾಳ ಇದ್ ಕೊಡ್ತಾರೆನ, ಈಗ ಜೆ ಎನ್ ಎಮ್ ಅಂದ್ರೆ ಜನರಲ್ ನರ್ಸಿಂಗ್ ಮೀಡಿಯೋಪರ್ ಅದೆಲ್ಲಾ ಈ ನರ್ಸ್ ಹೆಣ್ ಮಕ್ಳಿಗೆ ಹ್ಮ್ ಪ್ರಿಯೋರಿಟಿ ಹೆಚ್ಚಿರ್ ಅಂತಾರಲ್ಲ ಅದು ಹೌದೇನ್
ಅಯ ಅಂಗೆನಿಲ್ ಬಟ್ಟೆ ಒಗಿತ್
ಹ್ಮ ಇದ್ ಎರ್ಡ್ ವರ್ಷದಿಂದ ಅಲ್ಲ ಎರ್ಡ್ ವರ್ಷದಿಂದ ಹೆಣ್ಣು ಮಕ್ಕಳಿಗಷ್ಟೇ ಜಿ ಎನ್ ಎಂ ಅನ್ನೋ ಕೋರ್ಸ್ ಒಂದು ಅಪ್ಲೈ ಮಾಡ್ಬೇಕಂತ ಇ ಇದೆತ್ತ ಹೆಚ್ಚಿಗೆ
ಹಾಂ ಹಾಂ
ಹ್ಮ್ ಅದೇನೊ ಕ್ಯಾನ್ಸಲ್ ಮಾಡಬೇಕ್
ಆವಾಗಿತ್ತು ಇವಾಗೇನ್ ಇಲ್ಲ ಇವಾಗ್ ಜಾಯಿನ್ ಆಗೀನ್
ಹ್ಮ್ ಹ್ಮ್ ಹ್ಮ್ ಹ್ಮ್
ಇವಾಗ್ ಏನ್ನ.
ಅದೇನಿಲ್ಲ ನೀವಾಗ ಹ್ಮ್ ಹ್ಮ್. ಹ
ಹ ಹಾ ಹಾ.
ಮತ್ತೆ.
ಅದೆನ್ ಮತ್ತೆ ಐದ್ ವರ್ಷ ಆರು ಏಳು ಎಂಟು ವರ್ಷ ಇತ್ ಹೇಳಾಕ್ ಜೀವ್ನ ಮನ್. ಕೂಡ ಬ್ಯಾನ್ ಆಗೇತ್ತಾ ಹಂಗೆ ಹಿಂಗ್ ಅಂತ್ ಹೇಳ್ ಇಗೋ.
ಹ್ಮ್
ಹ್ಮ ಅದೆನ್ ಬ್ಯಾನೇ ಅಗಿ ಬ್ಯಾನ ಆಗಿಲ್ಲ ಏನಾಗಿಲ್ಲ.
ಹೌದಾ. ಹ್ಮ್ ಹ್ಮ್.
ಹ್ಮ್ ಅದೇ ಮತ್ತತ್ ಅ ಕಡೆ ಏನ ಇದ್ರೆ ಸ್ವಲ್ಪ ಹೇಳಲ ಆಕತ್ ನ
ಆಯ್ತುಣ ತ ಇಲ್ಲಿ ದಗಡ ದಖಾನ ನಾಳೆ ಮೀಟತ್ ನೀ ಡಾಕ್ಟರ್ಗೆ ಭಟತ್ ನೀ
ಹಾ ಬೆಟ್ಟ
ಜೆ ಎನ್ ಎಂ ಕೋರ್ಸ್ ಮಾಡಿದ್ದಾನೆ ಸರ್ ಇಲ್ಲಿ ನಿಂಬಲ್ಲಿ ಏನಾದ್ರು ವೇಕೆನ್ಸಿ ಕಾಯಿ ಇದೆ ಏನಂತ ಕೇಳ್ತೇನೆ ಹೇಳಿ ನಿನಗೆ ಇನ್ಫಾರ್ಮ್ ಮಾಡ್ತನಿ
ಹಾ ಕಳಸ್ನ ತೋರ ಜಮ
ಹಿಂಗ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇದ್ರ ಇಲ್ಲಿ
ಹ ಹಾ
ಡಾಕ್ಯುಮೆಂಟ್ಸ್ ಎಲ್ಲ ಇ ರೆಡಿ ಮಾಡಿಟ್ಟ ಮಾಡ
ರೆಡ ಆ ಎ ಹ್ಮ್ ಇವಾಗ ಉಟಾಗ ಒಂದ ಒಂದ್ ವಾರ ಆಯ್ತು ಬಂದ ಸುಮ್ನೆ ಕುಂತೀವಿ ಹಾಸ್ಟ್ಲ ಅಲ್ಲಿ ಯದಕಂದ್ರೆ ವಯಸ್ ರ ಆ ಸಾವರ ಕೊಡ್ತಾರೆ ಚಲವು ಹ ಇ ನಮ ಕಡೆ ಅದಕ್ಕೆ ಎರ ಕಡೆ ಬೆಂಗಳೂರು ಎಲ್ಲ ಸಪ್ಛೋ ಇರ್ತವಲ್ಲ ಸ
ಹಾ ಹಾ
ಹ್ಮ
ಇಲ್ಲಿ ಚೆನ್ನಾಗಿದೆ ಆದ್ರೆ ಬೆಂಗ್ಗಳೂರಲ್ಲಿ ಲೈ ಸಡಲ್ ಮ್ಕೊಬೋದ ಅಂತಾರ
ಹಾ ಹಾ ಹಾ ಕದು
ಅಲ್ಲೇ ನಿಮ್ ಎಲ್ಲಿ ಇದರಲ್ಲಿ ಯಾವವು ಹಾಸ್ಪಿಟಲ್ ಅಲ್ಲಿ ಕೇಳಿಲ್ಲ ವರ್ಕ್ ಮಾಡಕ ನೀವು
ಎಲ್ಲಿ ಎ
ಕಾಲೇಜ್ ಮಾಡ್ತರ್ ಅಲ್ಲೇ ಶಾಪು ಅಲ್ಲಿ ಅಂದ್ರ
ಅದೇ ಅಯ್ಯೋ ಅದೇ ಅಲ್ಲೇ ಹೊಂಟಿದ್ವಿ
ಹ್ಮ್ ಹ್ಮ್
ಅಂದ್ರೆ ಅಮೌಂಟ್ ಸ್ಯಾಲ್ರಿ ಮಳೆ ಕೊಡದ ಐದು ಹೂ ಸಾವಿರ ಆ ಸಾವಿರಷ್ಟರ್ ಇಲ್ಲ ಸಟ್ ಇ ಕೂಡ ಅಷ್ಟೇ ಒಂದು ಆರ್ ಮೂರು ಸಾವಿರ ಅಷ್ಟೇ ಜಾಸ್ನ ಕೊಡ್ತಿದ್ದಾರೆ
ಹೌದಾ
ಅದಕ್ಕೆ ಅಲ್ಲೇ ಇದ್ರ ಮತ್ತ ಅಂತಂದ್ರೆ ಒಂದು ಇಪ್ಪತ್ತ ಕೊಡ್ತಾರಲ್ವಾ ಅದಕ್ಕೆ ಒಂದು ಡಬಲ್ ಡಿಕಬೋದು ಅಂತ ಪ್ಲಾನ್ ಮಾಡಿದೀವಿ ಅದಿಕ್ಕೆ ಹಲೋ
ಇವಾಗ ಮುಂಜಾನೇ ನೀವ್ ಎಷ್ಟು ಗಂಟೆಕ್ ಹಾಲ್ ದ
ಹಾ ಹೇಳಿ ಅಲೋ ಹ್ಮ ಆ ಪ್ರಭು
ಮುಂಜಾನ ಎಷ್ಟು ಗಂಟೆ ಕ ಎದ್ದು ಸ್ಟಡಿ ಮಾಡ್ತೇಪ್ಪಾ ಅಂದೆ ಹಾಸ್ಟಲ್
ನಾವ ಐದ್ ಗಂಟಿಗೆ ಎದ್ದು ಸ್ಟಡಿ ಮಾಡ್ತಿವಿ ಇವಾಗ ಪ್ರೆಸೆಂಟ್ ನಾನು ಎಕ್ಸಾಮ್ ಟೈಮ್ ಅಂತೂ ನಾಲ್ಕು ಗಂಟೆಗೆ ಎದ್ದೆಳ್
ಹ್ಮ್
ಹಲೋ ಎಕ್ಸಾಮ್ ಟೈಮ್ ರದು ನಾಕು ಮೂರು ಎಂಟು ಎದ್ದೇಳ್ತಿವಿ
ಹಾ ಹಾ
ಹ ಇವಾಗ ನಾರ್ಮಲ್ ಡೇ ಅಂತಂದ್ರೆ ಒಂದು ಆರು ಗಂಟೆಗೆ ಏಳು ಗಂಟೆಗೆ ಐತವತಿವಿ
ಹೌದಾ
ಹ್ಮ್
ವಾಕಿಂಗ್ ಮಾಡಲ್ವಾ ಮುಂಜಾನೆ ಇಂಗೆ ವಾಕಿಂಗ್
ಆಪರ ಇಲ್ಲಿ ಇಟ್ಟಿಲ್ಲ ಇಲ್ಲಿ ಪೇಸನ್ ಇಲ್ಲ ಇಲ್ಲಿ ಬಾಳ ಎ ಜನ ಬ ಹೊರಗಡೆ ಇಡೆ ವಾಕಿಂಗ್ ಮಾಡಕ್ಕ ರೋಡ್ ಇಲ್ಲ ಏನಿಲ್ಲ
ಕಡಿ ನಡಾ ಲೆನೆನ ನೀವೇನ್
ಹಾ
ಕ್ರಿಕೆಟ್ ಗ್ರಿಟೆಟ್ ನೋಡಲ್ ನೋಡಲ್ವಾ ನೀವು ಕ್ರಿಕೆಟ್
ಹ ಹಾ ನೋಡ್ತೀವಿ
ಹ್ಮ್ ಹ್ಮ್ ಕ್ರಿಕೆಟ್ ಇಂಟ್ರಟ್ ಇಂಟ್ರೆಸ್ಟ್
ಎ ನ ಹಾ ಕಿಕ್ ಎಷ್ಟಪೋರ್ಟ್ ಬಾಳ ಇಂಟ್ರೆಟ್
ಹುಡುಗುರು ಹಂಗ ನಿಮ್ಮ್ ಸೈಡ್ ಹಾಸ್ಟೆಲ್ಲ್ಲಿ ಹುಡುಗರು ಚೆನ್ನಾಗಿರಲ್ಪಾ ಬರೇ ಓದೋ ಹುಡುಗರು ಕೆಡಸತಿರ್ತಾರೆ ಅವ್ರ ಕಡೆ ಗಮನ ಕೊಡಬಾರಡ ನೀವು ಎಲ್ಲಾ
ಹೌ ಹೌದು ಅದು ನಾವು ಇಲ್ಲಿ ಇರೋದಿಲ್ಲ
ಹ್ಮ್ ಹೌದಾ
ಇಲ್ಲಿ ಹ ಹೆಣ್ಣು ಮಕ್ಕಳು ಹಾಳು ಮಾಡ್ಕೊ ತಾವ್ ಓದಲ್ಲ ಓದವರಿಗೇನ್ ಬಿಡೋದಿಲ್ಲ
ಹ ಸರಿ ಹು ಹ್ಮ್
ಅದಕ್ಕೆ ಪ್ಲಾನ್ ಮಾಡು ಕಿರಿಕಿರಿ ಅಂತೇಳಿ ಆಕಡೆ ಹೋದ ಅಂತೇಳಿ ಮಾಡ್ತೀವಿ
ಹ ಹ್ಮ್ ಹ್ಮ್ ನಿನ್ನೆ ಏನು ಮಳೆ ಅಪ್ಪಾಜಿ ಜೋರಾಗಿದೆ ಅಂತ ಏನ ಹಾಸ್ವೇಲ್ ಏ ಸಮಸ್ಯೆಗಳಾಗಿದ್ದಾವ
ಇಲ್ಲ ನೀವು ಸಮಸ್ಯ ನ ಕ ಆಗಲ್ಲ ಬಟ್ ನಮ್ ಗಿಡಗಳೇಳ ಮುರ್ದುಬಿಟ್ಟಿದಾವ ಇಲ್ಲಿ ಹಾಸ್ಲೇ ಲ್ ಒಳಗಡೆ ಗಿಡ ಹಾಕಿದಲ್ಲ ಹ ಅವೆಲ್ಲ ಮುರ್ದ್ಬಿಟ್ಟ ಇ
ಇಲ್ಲೇ ಮುಕ್ಕಡಲ್ಲ ಸಾಕಷ್ಟುಡ್ಬ ಗಾಡಿ ಮೊದ್ಲು ಅಳಿದದದು ಹಾ ಹ್ಮ ಹಲೋ ಹ್ಮ್ ಹ್ಮ್
ಹಲೋ ಏನ್ ಕೇಳ್ತಾ ಇಲ್ಲಾ ನೀನ್ ಮಾತಾಡೋದು ಹ್ಮ್ ಕೇಳ್ತಾ ಇಲ್ಲ
ಕೇಳಸ್ತ ಇದೆ ಕೇಳಸ್ತಿದೆ
ಹ್ಮ್
ಅದೊಂದು ಜೀವನ ಅದು ಒಂದು ಆ ಕುಡಿಯಲ್ಲ ಅಂತ ಹೇಳು ನಾಳೆ ಡಾಕ್ಟರ್ಗೆ
ಹ್ಮ್ ಹ್ಮ್
ಹಾ ಅದು ಒಂದು ಕೇಳು ಸ್ಪಲ್ಪ್ ನನ್ ಕಾಲ್ ಮಾಡು ಹ ಅದೊಂದು ಕ ಕಾಲ್ ಮಾಡ ನನ್ ಮತ್ತ ರಿಟರ್ನ್ ಹ್ಮ್ಮ್ ಯಾಕಂದ್ರೆ ಇವಾಗ ನಾಳೆ ಸ ಅ್ರ ನಾವ ನಾವು ಬಂದ್ಬಿಡ್ತೀವಿ ನಾವು
ಹ್ಮ್
ಹ್ಮ ಹ್ಮ
ಬಾ ಬಾ ನಾ ಕೇಳ್ತೀನಿ ಕೇಳಿ ಹ್ಮ್
ಊಟ ಮಾಡಿದ್ರ ಅಲ್ಲ
ಊಟ ಏನ ಇಲ್ಲಪ್ಪಾ ನಿಮ್ದು
ಮಾಡಿ ಮಾಡಿ ಅವಾಗ ಮಾಡಿದ್ದ ಇಲ್ಲಿ
ಅಲ್ಲ ಈಗ ಆಷ್ಟದಲ್ಲಿ ಅಲ್ಲ ಇವಾಗ ಅರ್ಷ್ಟ್ರದಲ್ಲಿ ಮಳೆ ಬರ್ದವಾಗ ಕರೆಂ ಹೋದ್ರೆ ಏನ್ ಬ್ಯಾಟ್ರ ಗಿಟ್ರ ನೆಟ್ರ ಏನ್ರ
ಹಾ ಇನ್ವರ್ಟರ್ ಇದಲ್ಲ ಸೋಲಾರ ಇನ್ವೆಟ್ ಹಲೋ ಹಲೋ ಹಲೋ ಹಲೋ ತನ್ನಟ ಇದೆ ತನ್ನಟರು ಇದೆ
ಇನ್ವೆಟ್ರ್ ಇದೆ ಹ ಹಾ
ಬರಿತವ ಪ್ರಭು ಮಾಡ್ತಾ ಫೋನ್ ಬರಕುಂತ
ಸರಿ ಸರಿ